ಹಲೋ
ಆ ಭಾಗ್ಯ.
ಸೌಂಡ ಕೇಳಸಲಿಲ್ಲ.
ಸೌಂಡೆ ಕೇಳಿಸ್ಲಿಲ್ಲಾ.
ಹ್ಮ್ ಹೆಂಗ ಆಗಿರೋದ.
ಹ ನಂದು ಹಂಗೆ ಆಗಕತ್ತದ ರಿಂಗ್ ಆಗದೆ ಕೇಸಲ್ಲ ಅದು.
ಹ್ಮ
ನಾ ಈಗ ಅದು ಒಂದ್ ಸ್ವಲ್ಪ್ ಟ್ರೂ ಕಾಲ್ದಾಗ ಮೆಸೇಜ್ ಬಂದಿದ್ದೆ ನೋಡಿ ರಿಸೀವ್ ಮಾಡಿನಿ.
ಹ ಹೌದ ಆಗಳೇನ. ಕೇಳಿಸತ ನಿಂದ ಕೇಳಸ್ಲಿಲ್ಲ ಅಗಳ ಒಂದ್ಸರಿ ಮಾಡಿದ್ನಲ್ಲ
ಹ್ಮ್ ಹಾ
ಮತ್ತನಗನು ಕೇಳಿಸ್ಲಿಲ್ಲ.
ಹ
ಊಟ ಆಗದೆ ಎಲ್ಲ
ಹಾ ಅಗ್ಯದ್ ಅಗ್ಯದೆ ಆಗಳ್ ಮಾಡ.
ಹ್ಮ್ ನಿಮ್ಮಯಿ ನಿಮ್ ಮುತ್ಯಂದು.
ಎಲ್ರು ಮಾಡ್ಯಾರ ನೋಡ್ರಿ.
ಹ್ಮ್ ಹ್ಮ್
ರ ಅವ್ರು ಒಂದ್ ಟೈಮ್ ಉಂಣ್ತರೆ ಬೆಳಿಗ್ಗೆನೆ ಉಂಣತರ ಸಾಯಂಕಾಲ ಉಣ್ ಮಧ್ಯಾಹ್ನ ಉಂಣ್ಣಲ್ಲ.
ಹ್ಮ್ ಮತ್ ಸಾಯಂಕಾಲ ಉಂಣ್ತಾರೇನು.
ಹ್ಮ್ ಮತ್ತ ಸಾಯಂಕಾಲ ಉಂಣ್ತರೆ.
ಹ್ಮ್ ಹ್ಮ್ ಮ್ಮತ್ ಯಾರ ಏನ್ ಕೆಲ್ಸ ಮಾಡಲ್ಲಲ್ಲ.
ಹಾ
ನಾನಲ್ಲ ಒಬ್ಬೊಬ್ರುದು. ಹ್ಮ ಹ್ಮ್
ಈಗ ನಿಂದ ಹೆಗನ್ ಆಗ ಯಾವ ಊರಿಗೆ ಕೊಟ್ಟಿದ್ದು.
ಸುರ್ಪುರ್ ಹತ್ರ ತಿಪ್ಪನಟಗಿ.
ಇಲ್ಲಯ ಇಲ್ಲಿ ತಿಪ್ಪನಟಗಿ
ಹ್ಮ್ ಅವ್ರ ಜ್ಯೋತಿ ಅಕ್ಕ ತಿಪ್ಪನಟಿ ಯಾರ ಮಾಡ್ತಿದ್ರಲ್ಲ
ಯಾರ ಮತ್ ಕಿರ್ದಳಿ ಹತ್ರನ ಬರ್ತ್ತಲ್ ಕಿತ್ನಡಿ.
ಹ್ಮ ಕಿರ್ದಳಿ ದಾಟ ಹೋಗ್ಬೇಕು ಕಿರ್ದಾಳಿ ಕ್ಯಾರ ಕ್ಯಾರ ಮಾಡ್ತಿದ್ರಲ್ಲ ಇವ. ಹ್ಮ್ ಕಿರ್ದಾಳಿ ಕೇಸರ್ಎನ್ ಕರಿಯಮ್ಮ ಕರಿಯಮ್ಮ.
ಹಾ ಕರಿಅಮ್ಮನೆ.
ಹ್ಮ್ ಅಕಿ ಬಸ್ಸಮ್ಮ ಅಂತ ಒಂದ್ ಹುಡ್ಗಿ ಮಾಡ್ತಿತ್ ನೋಡ್ ಮಾಲ್ಗತ್ತಿದು.
ಹಾ ಹಾ
ಹ್ಮ್ ಅದು ಆ ಪಂಚಾಯಿತಿಗೆ ಬರ್ತದ್ ನೋಡ್ರಿ.
ಏನ್ ಮಾಡ್ತಾರು.
ಹಾ ಗೆಸ್ಟ್ ಟೀಚರ್ರ್
ಹ್ಮ ನೀನು ಮಾಡ್ಕೊ ಅಂದ್ರೆ ಕರೆಕ್ಟ್ ಆಗತ್
ಹ್ಮ ಅದಕ್ಕೆೇ ಮಾಡಕಕೇತಿ ನಾನು
ಹಾ ಹಾ ಹಾ ಇಬ್ಬರು ಜೋಡಿ ಆಯ್ತು ಹಂಗಾರೆ
ಹ್ಮ ಅಕ ನೀನ್ ಕೊಟ್ಟ ಬಂದೀನಿ ಡಿಎಡ್ ದು ಹ ಅದ ಯಾದಗಿರಿಗೆ ಹೋಗಿ ಕೊಟ್ಟು ಬಂದೀವಿ ಹೋಗಬೇಕು
ಕೇಳಿಕೊ ಕೇಳಿಕೊ ಮತ್ ಏನಾನಾ
ಈಗ ಮಾಡಬೇಕು ನಾವು
ಹ್ಮ್ ಸುಮ್ ಕುಂತ್ರು ಅಂತೂ ನೆಡಿಯಲ್ಲಾ
ಅಲ್ಲ್ವಾ
ಹ್ಮ ಮತ್ತ ಅಲ್ಲಿಗೆ ಹೋದ್ಮ್ಯಲೆ ಮತ್ತೆ ಯಾವನ ಬಂದು ಅಂದ್ರ ಏನಿಲ್ಲ ಇಂತವೆ ಮತ್ ಹೊರಗ್ ಬರ್ತಾವ ಪೂರ್ತಿ ಯನ್ ಯಾವನು ಯಾವನ ಬಂದು ಮಾಡ್ಕೊಂತ ಹೋಗದ
ಸಣ್ಣವರು ಇದಾರಲ್ಲ
ಹ್ಮ್ ಸಣ್ಣಾರರೇ ಎಲ್ಲಿ ನಿಮ್ದು ಎಷ್ಟು ನೀವು ನಮ್ಮ ಅಣ್ಣಾರ ವರ್ಗಿ
ಯಾರು
ಇವ್ರೀ ನಮ್ ಕೊಟ್ರಲ್ಲ
ಹಾ ಹಾ ಹಾ ಹಾ
ನಿಮ್ಮ್ ಅಣ್ಣಾ ಅವರ ವರ್ಗೆನ
ಹ್ಮ್ ನಿಮ ನಿಮ್ದ ಇರ್ರುವಾಗ ನಿಮ್ದಷ್ಟೇ ಈಗ
ನನಗೆ ನೈಂಟಿ ಸೆವೆನ್ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೇಳು ನನ್ನ ಡೇಟ್ ಆಫ್ ಬರ್ತ
ಹ್ಮ್ ಅವ್ರಗನು ಅಷ್ಟೆ
ತೊಂಬತ್ತು
ಅವರ್ದು ನಾಟಿನಂದು ಎರಡ್ ಸಾವಿರದ ಬಂದದ ಅವಗುನು ಹತ್ತೊಂಬತ್ ನೂರ ತೊಂಬತ್ತು ಏಳು ಆಯ್ತು
ಅ ನಿಮ್ಮ್ ಅಣ್ಣವ್ ಏನ್ ಮಾಡ್ತಾರೆ
ನಮ್ಮ ಅಣ್ಣಾ ಅವ್ರು ಡ್ರೈವ್ ಮಾಡ್ತಾರೆರೀ
ಡ್ರೈವ್ ಮಾಡ್ತಾರ
ಎಲ್ಲಿ
ಬೆಂಗಳೂರು
ಅಲ್ಲ ಈ ಅಲ್ ಅಪ್ಪರ್ ರಿಟೆ ಅಪ್ಪರ್ ರಿಟೆಕ್ಟ್ ಆದ್ಮೇಲೆ ಅಲ್ಲಿಗ್ ಹೋಗ್ಯರನು
ಹ್ಮ್ ಇಲ್ಲೇ ಇದ್ರು ಒಂದ ಸ್ವಪ ದಿನ ಹ್ಮ್ ಈಗ ಹೋಗ್ಯಾರ ಒಂದ್ ಎರಡ್ ಮೂರ್ ತಿಂಗಳ ಆಯ್ತ ಎರಡ್ ಮೂರ್ ತಿಂಗಳು ಆಯ್ತು ಹೋಗ್ಯಾರ ಮನ್ ಆವಾಗ ಒಂದ್ ಸ್ವಪ್ ದಿನ ಇಲ್ಲೇ ಇದ್ರು
ಮತ್ತೆ ನಿನಗ್ ದುಡ್ದ ಕಳಸ್ಬೇಕಲ್ಲವ
ಹೌದು ಮತ್ತೆ ದುಡ್ಡಿದು ಕಳಿಸಬೇಕು ಮತ್ತೆ
ಊರಿಗೆ ಹೋಗ್ಯಾರ
ಇಲ್ಲ ಅವರು ಇಲ್ಲಿನ ಮತ್ತ ಬ್ಯಾಸಿಗೆಗ ಏನ್ ಇದ್ದಿದ್ದಿಲ್ಲಲ್ಲ ಕೆಲಸ ಹೀಗಾದ್ರೆ ಮಳಿ ಬಂದದ ಹೊಲ್ದ ಕೆಲ್ಸ ನಡ್ತಾವ ಇವಾಗ ಏನು ಇದ್ದಿದ್ದಿಲ್ಲ ಹೋಗ್ಯಾರ ನಿಮ್ದ ಸಿದ್ದಾಪುರ ಅಲ್ಲ ನಿಂಬ ಸಿದ್ದಾಪುರ್ ಇಲ್ಲ ಸಿದ್ದಾಪುರ್ ಇಲ್ಲಿ ನಿಂಬಂಧ
ಬೈಲಾಪುರ್
ಬೈಲಾಪುರ ಹ ಇನ್ನೊ ಸ್ವಲ್ಪ ದಿನ ಬಿಟ್ಟು ಹೇಬ್ಬಾಳಗ್ ಬರ್ತೀನಿ ಅ ಹಾ ಹ ಅಲ್ಲಿಯ ಹದಿದವ ಯಾರಿಗೆ ಕೊಟ್ಟರ್
ಹ್ಮ
ಹೋಳಿಗೆ ಉಣ್ಣಾಕ್ ನಿನ್ ಇರತಿವಿ ಅದ ಇದ್ದಾಗ ಬರ್ತೀನಿ ಅಂತ ನೀ ಕಲ್ದೇವ್ನ ಒಳಿಗ್ ಬಂದಿ ಅಂತ ಫೋನ್ ಹಚ್ಚತೀನಿ ತೊ ಹ್ಮ
ನನ್ ನೀ ಅಲ್ಲಿಂದ ಒಳಗ ಉಣಕ್ ಬರ್ತಲ್ಲ ಅವಾಗ ಬಟ್ಟ ಫೋನ್ ಹಚ್ಚಿ ನಾ ಹೆ ಬಳ ನಾಳಕ್ಕೆ ಬಂದು ಬಿಡ್ತನಿ ಡೈರೆಕ್ಟ್
ಹ್ಮ ಹ್ಮ್ ಆಯ್ತ ಆಯ್ತ ಹಸ್ತೀನಿ ಅಂತ ಇದ ಹೆಂಗರ್ ಸ್ಕೂಟಿ ಇರ್ತದ ಅಲ್ಲಿಗೆ ಬರತ್ತೆ
ಹ್ಮಂತ ನನ್ ಕೆಲ್ಸನ ಮುಗ್ದಂಗ ಆಗುತ್ತಾ ಅಲ್ಲಿಗೂ ಬಂದ್ಬಟ್ಟೆದಂಗೂ ಆಗುತ್ತ
ಹ್ಮ್ ಹ್ಮ್ ಇವೇನ್ ವಾರದಾಗ ಒಂದ ದಿನ ಎರಡ್ ದಿನ ಹೊಯತಿರೆನ್ ಏನ್ ಹೆಂಗ
ಹಾ ವಾರದಾಗ ಒಂದ್ ದಿನ ಎರಡ್ ದಿನ
ಹ್ಮ್
ಆದ್ರೆ ನಮ್ ಕೆಲ್ಸ ಮುಗ್ದಿತ್ತ ಅಂದ್ರರು ವರ್ಧಗ್ ಒಂದ್ ವಾರನು ನಾ ಎರಡ್ ಮೂರ್ ವಾರ ಗ್ಯಾಪ್ ಮಾಡಿನ್ ನೋಡ
ಹ್ಮ್ ಕೆಲ್ಸ ಮುಗ್ದಿತ್ತಂದರು
ಹ ಮತ್ತ
ಹ್ಮ ಹ್ಮ ಅಂದ್ರೆ ಈ ಯ ಮೊದ್ಲಿಂದನ್ ನಗಿದರ್ಗತಿ ಏನ ಇಲ್ಲಏದನನು ಮತ್ತತ್ ವಿದ್ಯಾಕ ಏನೋ ಜಿ ಪಿ ಎಸ್ ಫೋಟೋ ಹಾಕ್ಬೇಕು ಹಂಗ ಅಂದ್ರಲ್ಲ
ಹಾ
ಜಿ ಪಿ ಎಸ್ ಫೋಟೋ ಹಾಕ್ಬೇಕು ಅದು ಅಂದ್ರಲ್ಲ
ಜಿಪಿಎಸ್ ಫೋಟೋ ಹಾಕ್ಬೇಕು ಈ ಈಗೇನ್ ನಾವೇನ್ ಹಾಕಕತಿಲ್ಲ ನೆಕ್ಸ್ಟ್ ಹಾಕ್ಬೇಕಂತವು ಪೈಪ್ಗಳು ಹಾಕ್ತಿವಲ್ಲ ಅವಾಗ
ಹ್ಮ್ ಹ್ಮ್
ಪೈಪ್ಗಳು ಹಾಕ್ತಿವಲ್ಲಾ ಅವಾಗ ಹಾಕ್ಬೇಕು ಈಗೇನ್ ಹಾಕದಿಲ್ಲ ಹ
ಹ್ಮ್ ಮತ್ತೆ ಏನಾದ ಮಾಡ ಮಾಡ್ಬೇಕು
ನೋಡ್ಬೇಕು ಮತ್ತೆ ಏನ್ ಮಾಡ ಏನ್ ಮಾಡೋದ ಕುಂತ ಏನ್ ಮಾಡೋದಯತ
ಹಓ ಮತ್ತೇನು ಮಾಡಗಿಲ್ಲ
ಹ್ಮ್
ಅಷ್ಟ ಮಾಡ್ಕೊಂತಹೋಗ್ರಿ.
ಹ್ಮ್. ಹ
ಹೋಗ್ಯಾರ ಏನ್ ಡ್ಯೂಟಿಗೆ ಅಪ್ಪಾಜಿ
ಅಪಾರ ಇವತ್ತು ಯಾವಾರ ಇವತ್ ಗು ಗುರುವಾರ ಈಗ ಹೋಗ್ ನಕಲ್ಲ ಬೆಂಗಳೂರು ಹುಡುಗಿ
ಹ್ಮ್ ಬೆಂಗಳೂರು ರೂಟ್ ಗೆ ಹೊಂಟ್ರ ನೀವು
ಹ ಒಂದ್ ಡ್ಯೂಟಿ ಬಬೆಂಗಳೂರು ಮಾಡ್ತಾರ ಒಂದ್ ಡ್ಯೂಟಿ ಮುಂಬೈ ಮಾಡ್ತಾರ
ಹ್ಮ್
ಈಗ ಸೋಮವಾರ ಮುಂಬೈಗ್ ಹೋಗ್ತಾರ. ಗುರುವಾರ ಬೆಂಗಳೂರಿಗೆ ಉತ್ತರ.
ಹ್ಮ್ ರಜೆ ಎಷ್ಟ ದಿನ ಒಂದಿನ ಎಡ ದಿನ.
ಮೂರ್ ದಿನ ಬುಧವಾರ ಮನೆಗ್ ಬರ್ತಾರ ಬುಧವಾರ ಬೆಳಗ್ಗೆ. ಗುರುವಾರ ಹೋಗ್ತಾರೆ ಸಾಯಂಕಾಲ ಅದನ್ನ ಸಾಯಂಕಾಲ ಹೋಗ್ತಾರ ಗುರುವಾರ ಹ ಹ ಎರಡ್ ಗಂಟೆ ಮೂರ್ ಗಂಟೆ ಅನ್ನಂಗ್ ಹೋಗ್ತಾರ ಶುಕ್ರವಾರ ಅಲ್ಲಿ ಇರ್ತಾರೆ ಶನಿವಾರ ಮತ್ತೆ. ಶನಿವಾರ ಬೆಳಿಗ್ಗೆ ಮನಿಗ್ ಬರ್ತಾರ.
ಹಾ ಹಾ.
ಮೂರ್ ದಿನ ಡ್ಯೂಟಿ ಮಾಡ್ದಂಗ ಮೂರ್ ದಿನ. ಹ್ಮ್ ಮೂರ್ ದಿನ ಮನಾಗಿದ್ದಂಗ ನೋಡ. ಹ್ಮ್. ಅವ್ರದೊಂದು ಚೆಂದ ಸುಮ ಎಲ್ಲಾ. ಹ್ಮ್.
ಮಾಡ್ಯಾನ್ಡ ಊಟ ಈಗಿನ ನಿಂದ ಬೆಳಗಕ್ಕಿಂತ ಲೇಟಆಗಿ ಮಾಡಿಯನ
ನಂದಲ್ಲ.
ಹ್ಮ್.
ಹ್ಮ್ ಬೆಳಗ್ನೆೇ ಲೇಟಗಿ ಮಾಡೇ ನಾ ಊಟ.
ಹತ್ತು ಹತ್ತು ಗಂಟೆ ಹತ್ತುವರೆಗನು ಮಾಡಿನಿ.
ಹ್ಮ ಹ್ಮ್.
ಹ್ಮ.
ಎಲ್ಲ ಕೆಲ್ಸ ಮಾಡಿ ಮಾಡಟಿಗೆ ಲೇಟ ಎಲ್ಲಾ ಕೆಲ್ಸ ಮಾಡಿ ಮಾಡ. ಕೆ ಲೇಟತದೆ.
ಕೆಲ್ಸ ಮಾಡಿ ಮಾಡಕ್ ಹ್ಮ ಜಲ್ದಿ ಮುಗ. ನಿ ಎಲ್ಗಾದ್ರೂ ಹೋಗೋದಿತ್ತ ಅಂದ್ರೆ ಜಲ್ದಿ ಕೆಲ್ಸ ಮಾಡಿ ಜಲ್ದಿ ಮಾಡಿ ಹೋಗ್ಬಿಡ್ತೀನಿ.
ಹ್ಮ್ ಹ್ಮ್ ಹ್ಮ್. ಹ್ಮ್.
ನೋಡು ಈಗ ಎಂದದಾವಂತೆ ಎಕ್ಸಾಮ್.
ಎದುರು.
ಈಗ ಡೈರೆಕ್ಟಾಗಿ ಕಟ್ಟಿದಲ್ಲ ಬಿ. ಎಡ್
ಇನ್ನ ಈ ಬಿ ಎಡ ಇನ ಈಗ ಏನ ಅಡ್. ಅಡ್ಮಿಷನ್ ಇನ್ನು ಎಕ್ಸಾಮು ಮೇದಾಗಿ ಇರ್ತಾವಂತ. ನಾನ್ ನೋಡ್ಬೇಕು ಏನ್ ಮಾಡ್ಬೇಕ. ತ್ತರ.
ಹ್ಮ್ ಹ್ಮ್ ಹ್ಮ್.
ಹ್ಮ್ ಇಡ್ಲ್ಲ.
ಸರಿ.